ಆ ದಿನಗೂಲಿ, ಆರನೂರು, ಐವತ್ತು, ಎಲ್ಲಿ? ..
ಹಾ, ಹೇ ..
ಹ್ಮ್ಮ್. .. ಏನು, ಏನು, ಮಾಡತ್ರಿ, ಅವ್ರವ್ರೇ. ..
ಏನಿಲ್ರೀ, ಸುಮ್ ಕುಂತೀವಿ! ನೀ ಏನ್ ಮಾಡತ್ರಿ. ..
ಹಾ, ನಾನುಯೆನ್, ಕುಡುಕ್ಕ, ಸುಮ್ನೆ, ಕುಂತುವನ್ನಿ. ನೋಡುರಿ. ..
ಹೌದ್ರೀ. ..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
ಹೇಳಿದಿರಿ. ..
ನಾವು, ಇಲ್ಲಿ, ಮನಾಗಿದ್ದೀವ್ರೀ? ..
ಹ್ಮ್, ಅದೇಲ್ಲ ನಿಮ್, ಕಾಲೇಜ್ ಅವರಿಗೆ, ಮಾತುಕುಭೂಬಿಡಿಬಂಧುಬಿಡಿತೇ. ..
ಆ
ನಾನ್, ನಿಮ್ ಕಾಲೇಜ್ದಾಗ ಏನೋ, ಗುಬ್ಬಿಡಿ ಎದಿರಂತಲ್ರಿ. .. ಹ್ಮ್. ..
ಅವ,, ಗುಬ್ಬಿ ಇಡಿ, ಅಂದಿಲ್ರರಿ, ನೆನೆಸಿಕೊಂಡು ಬಾ, ಅಂದಿರೀ ಹೊಸ್ಸು. ..
ಅದೇ, ಗುಡ್ಡಿಗಳು, ಎ ಸಹ ಎಲ್ಲ ಸುಂಗಿ. .. ಅದು ಏನಕ್ಕೆ ಅರ್ಥ! ಮಾಡ್ಕೊಂಡು ಬಾ ಅಂದಿರಂತೆ? ..
ಹೌದ್ರಿ, ನಮ್ ಡಿ, ಕೆ ಪಟೇಲ್ ಸಾರು! ಅವರೆ, ಅವರು? .. ಹ್ಮ್, ಅರಣ್ಯ ವಿದುಕೂ. .. ಅದೇ ರೀ, ಶುಕ್ರವಾರ ಹಾರೈಸಿ ಕೋರ್ಟ್, ಬರುತ್ತದೆ ಒಂದು. ..
ಅರಣ್ಯ ಬಗ್ಗೆ. ..
ಹು, ರಿ, ಅದು ಫಾರೆಸ್ಟ್ರಿ ಕೋರ್ಸ್ ಆದ್ರಿ ಹೌದು ಒಮ್ಮೆ. ..
ಹ್ಮ. ..
ಆದದ್ರಾಗ ಎಲ್ಲ ಇರ್ತವ್ರ ಅದ್ರ ಜಿಗೆ ಮೊದ್ಲು ಓದುವಾಗ ಗಿಡ, ಗಿಡ ನೆನ್ಸ್ಕೊಂಡ್ ಬಂದೀರಿ! ಏ, ಹೇ, ಎತ್ತು, ಎತ್ತು, ಇಡು, ಗಿಡ, ಇದು. ಏನುಶ್ .. ತಗೋ ಬಂದೀರಿ. ..
ಹ್ಮ್ಮ್, ಹೂ. ..
ಎಣಿಸಿಕೊಂಡು, ಬಂದಿದ್ದೀರಿ, ಎನಿಸಿಕೊಂಡು ಬಂದು ಅವೆಲ್ಲಾ ಲೆಕ್ಕ ಇಕ್ಕ ಮಾಡ್ಲಾಕ್ ಹಚ್ಚಿದಿರಿ. ..
ಹ್ಮ. ..
ಹ್ಮ, ಮತ್ತ, ಈ ಅವ್ರ ಲೆಕ್ಕ ಕಿಕ್ಕ? ಮಾಡ್ಕೊಂಡು, ಬಂದು ಇದು, ಮಾಡು. .. ಸರಿ, ಮತ್ತು, ಈ ವಾರ ಅಂತಾರೆ? .. ಹೇ, ಪಕ್ಷಿಗಳೆಲ್ಲ ಎಷ್ಟಾವ! ಯಾವಾವ ಜೊತಿ ಎಷ್ಟಾವ ಎಣಿಸ್ಕೊಂಡು? ಬಂದೀರಿ. ..
ಹ್ಮ್. ..
ಅವನು, ಎಣಿಸ್ಕೊಂಡ್ ಬಾಂಧಾರಿ,, ಎಣಿಸಿಕೊಂಡು ಬಂದ ಲೆಕ್ಕದ ಮಾಡ್ಲಾಕ್ಕೆ? .. ಮಾಡ್ಕೊ, ಬಾ ಅಂದರಿ, ನಾಳೆ, ಕ್ಲಾಸ್ ಅದೇ, ಅವರುಧೂ. ..
ಎ, ಸಿಕ್ಕವರೆ, ರಿ, ಪಕ್ಷಿಗಳೆಲ್ಲ. ..
ಓ, ಒಂದ, ಹನ್ನೆರಡು, ತರಧು, ಪಕ್ಷಿ ಸಿಕ್ಕಾವ್ರಿ? ..
ಹ್ಮ್, ಹನ್ನೆರಡು ತರ? ..
ಹಾ ರೀ ಗುಬ್ಬಿ ಪಾರಿವಳ ಹ್ಮ್ ಮತ್ತ ಗಿಳಿ ಹ ರ
ಅದ ನಮ್ಮ ದೋಸ್ತ್ ಕನ್ ಅ ಹೇಳಳ್ ಹುಬ್ಿ ಬಗ್ಗೆ ಬರ್ಕೊ್ ದರ ಅದ್ರ ಹೆಸರ ವೈಯಕ್ತಿಕ ಹೆಸರ ಹ್ಮ್ ನನ್ ದೋಸ್ತ್ವಿ ಎಲ್ಲ ಕಲಿತನ್ೀ ನಿಮ ಬಲ್ಲ
ಎಸರೀ
ನಮ ಹೆಸರು ಭಗವತ್ರ ಅ ನೋಡ್ರಿ
ಹಾ ಬರ್ತದ್ರೀ ಅಲ್ಲೇ ನಮ್ಮೂರ್ವನ್ರಿ
ಚಶಾಮಾ ಹಕೋಟನ್ ನೋಡ್ರೀ ಅವ
ಹ್ಮ ಚಸ್ಕತ ಅಂದ್ರೆ ಸೊಪ್ಪ ಕಾಣ ಬರಾಬರಿ ಕಾಣ್ರ ಅವನಿಗೆ ಇಸ ಕ ಅನ್ಸರ್ ಒಂದ್ ಸೈಡ್ ಕಣ್ಣು ಮಾಡಿ ಒಂದ್ ಸೈಡ್ ಒತ್ತಟ ಮಾತಾಡಂಟವ
ಮಹದ
ಹಾ ರೀ
ಅದೇ ಅ ನಾಮ ದೋಸ್ತರಿ ಆವನ ಸಣ್ಣಪ್ಪ ಮೊದ್ ಚತ್ಕಂತೀವಿ
ಹಾ ರೀ
ಹ್ಮ
ಹ್ಮ್ ಹ್ಮ್
ಮತ್ತ ಏನ್ ಏನಡಗೀ
ಮತ್ತೇನಲ್ರರಿ ಈಗ ಎಕ್ಸಾಮ್ ಸನಿ ಬಂದಾವ ಹೊೋಗ್ಕೊಬೇಕ
ಹ್ಮ್
ಆರನೇ ತಾರೀಖ ಎಕ್ಸಾಮ್ ಅವಂತ್ ರೀ ಮತ್ತ ಏಳನೇ ತಾರೀಕ ಎಂಟನೇ ತಾರೀಕ ಏನ ಫಂಕ್ಷನ್ ಮಾಡ್ತಾರಂತ್ರ
ನೀಗೆಲ್ರಿೀ
ಹಾ ಈಗ ನಂಬಲ್ಲಿ ಕೋರ್ತಲ್ಲ ನಾಸ್ತುಸ ಅವ್ರಬ್ರುೂ ಕೂಡ ಸಮ್ರ್ರ ಮಾಡ್ತಾರ
ಹ ಮಾಡಲ್ಲಂತರದು
ಹ
ಅದ ಮಾಡಲ್ಲಂತ್ರಿ ಅವ್ ನಮ್ ದೋಸ್ತ ಅವ್ರ ಬಲ್ಲ ಇರ್ತನಲ್ರಿ
ಹ್ಮ
ಆ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷದವರಬಲ್ಲಿ ಅವರು ಹೇಳ ಅಂತ ಹ ನಿಮ್ ಭಗವಂತರ ಇಲ್ಲ ನಾವ್ ಎಲ್ಲಾ ಮಾಡಲ್ಲ ಇಲ್ಲ ಎಲ್ಲ ಹ ಹಗೆ ಹೋಗ್ತಾರ ಅವರು ಹಂಗ
ನಮ್ಗ ಏನ ಅಂದ್ರೀ ಮಾಡ್ತಾರಂತ ಅದಕ್ ಅಂದಿರಿೀ
ಹ್ಮ ಎಲ್ಲ ಆರಾಮ ಅಂದವೆ
ಹ್ಮ್ ಆರಾಮ ಇದ ನೀವು
್ಮ ನೌಗೆ ಆರಾಮ ತಪ್ಪ
ಹಓ
ಅಂತಾಗ ಈ ಸಾರಿ ಅವಳಾಗಡ್ಡಿ ಹೆಚ್ಚಿ ನೋಡ್ರಿ ಪ್ರ ಅವಳಷ್ಟ
ಎಷ್ಟಕ್ರ
ಒಳಗಡಿ ಇದು ಮಾ ಅಂದ್ರ ಒಲಿ ಇದು ಅಗ್ಗಿ ಮಾತ್ ಅಗಿ ಚಾಯ ತಯಸುತ್ತರಿ
ಹ್ಮ ರೀ
ಒಂದು ಒ ಒಂದು ಕಳ ಅಂದ್ರ ಒಂದ್ ಮೂವತ್ ಫೀಟ ಹಿಂಗ ಹಿಂಗೊಂದ್ ಮೂವತ್ಫೀಟಾ ಹಿಂಗೊಂದ್ ನವತ್ ಪೀಟಾ
ಹ್ಮ್ಮ್ ರಿ
ಆದ್ರ ಅ್ರ ಜಾಗದಾಗ ಆಗ್ಿ ತಯಾರ್ಸತಿವಿ ಅಗಿ ತಯಾರ್ಸ ಹಚ್ಬೇಕಕ್ ನಂದ ಒಂದ ಎಂಟ ಎಕರ
ಹೌದ ಹ್ಮ್ ಹ್ಮ್ ಮತ್ತ ಮಳೆಲ್ಲಾ ಹಾಗೆದ್ರಿ
ಹ್ಮ್ ಮಳೆ ಬಂದದ್ರಿ ಮಳೆ ಬಂದ್ ಚಲೋ ಆಾಗದ
ಹ್ಮ್ ಹ್ಮ್
ಹ್ಮ್
ಎಷ್ಟ್ ಲಾಭ ಬರ್ತದೆ ಒಳಗಡ್ಡ
ಉಳ್ಳಾಗಡ್ಡಿ ರೇಟ್ ಇ ರೇಟ್ ರೇಟ್ ಹಂಗ್ ಇರ್ತದ ಹಂಗ್ ್ಮ ರೇಟ್ ಚಲೋ ಕೂುದುು ತು ಅಂದ ಭ ಹ್ಮ್ ರೇಟ್ ಹತ್ತದೆ ಉಳಗಡ್ಡಿ ತಿರಪುರ ಹ್ಮ ಹಲೋ
ಹತ್ತಿತ ಇರೋರು ಏನ್ ಬೆಳಿತಾರೆ
ಹ್ಮ್ ಹತ್ತಿ ಹತ್ತಿ ಬಿತ್ತಲ್ರಿ ತಗೊಂಡ ಬಿತ್ತವ
ಹೌದ ರೀ ಹ್ಮ ಹ್ಮ
ಹ್ಮ್
ಬ
ಮತ್ತರಿ
ಏನ್ರ ಇದು ಪ್ರವಾಸ ಹೋಗಾಗಂದ ಪ್ಲಾನ್ ಆಾಕವ್ರಿ
ಪ್ರವಾಸ ಎಲ್ಲಿಗ್ರಿ
ಪ್ರವಾಸ ಈ ಕಡೆ ಮಹಾರಾಷ್ಟ್ರದು ಹೋಗಕ್ಂತ ಮಾಡಿವಿ
ಹ್ಮ್
ಹ ಅಕ್ಲೂ ಪುನ ಮುಂಬೈ ರಾಯಗಡ
ಹ ಇದು ಮಹಾರಾಷ್ಟ್ರದ ಇದು ಇದು ಬಾರಿ ಇದಾವಡ್ರಿ
ಯಾವದ
ಅದು ಶಿವಾಜಿ ಕೋಟೆ ಅಂತಂದ ನೋಡ್ರಿ ರಾಯ್ಗಡದಾಗ
ಹಾ ಅದೇ ನೋಡ್ಲಕ್ ಹೋಗ್ಕ್್ರೀ ರಾಯ್ಗಡದಾಗ ಮತ್ತ ಶಿವನ ದುರ್ಗದಾಗನ ಆದ್ರೆ
ಹ್ಮ್ ಏನ್ ಮರ್ತರಿ
ಅಲ್ಲಿನ ಶಿವಾಜತೆ ಬರ್ತದೆ ಮತ್ ಹರಿಹರ ಪೋರ್ಟ್ ಅಂತ ಬರ್ತದ್ರಿ
ಹ್ಮ ಹರಿಹಾರ ಕೋಟೆಯ
ಹ್ಮ ಅದ್ಯಾರ ಫೋಟ ಅಲ್ಲಿ ಅದು ಯಬ್ಲಕ್ ಬಾರಿ ಮದೆ ಬರ್ತದ್ರಿ ಗುಡ ಆತ್ಕೊಂಡು ಹೋಗ್ಬೇಕ್ರಿ ಅದು
ಹ್ಮ್ ಹ್ಮ್
ಬಾರಿ ಬಾರಿ ಜಾಗ ಅವ್ರಿ ಹೋಗ್ಬಕ್ಂತ ಮಾಡವಿ
ಹ್ಮ್
ನೀಮ್ ಭಗವಂತರಾಯನು ಬರ್ತೀನನನ್ರಿ ಮತ್ ನೀವ ಬರ್ತೀರನ್ರಿ
ಅ್ಯಪ್ಪಾ ಅವ ಕರ್ಕೊಂಡ್ ಹೋಗ್ಬ್ಯಾಡ್ರಿ ಇವನಿ ಕಣಕಣಲ್ಲ
ಹ್ಮ್ ಬರ್ತೀನ ಅಂತ ಗಂಡು ಬಿದ್ದನ್ರಿ ಹೆಮ ನಕಿ ಮತ
ಹಾ ಚಲೋ ಇದ್ದರಿ ಕರ್ಕೊಂಡ ಗ್ರಾವನಿಗೆ ಕಣ್ಣ ಮಳಗಣ ಅಂತರ
ಅದೇ ರೀ ಅವನ್ ಬಂದ್ರ ಅವ್ನಿಗೆ ಎಲ್ಲಿ ಗುಡ್ಡ ಅದು ಯಬ್ಲ ಕೊಡಲ್ರಿ
ಹ್ಮ ನಗೆ ಎಲ್ಲ ಗಾಡ ಕೂಡ್ಸ್ರಿ
ಗಾಡ ಕುಂಡಸ್ತೇವ್ರೀ ಯಾವನ ಹಿಂಗಿ ನಿಂ ನೆಲ್ದ ಮ್ಯಗಿದತ್ತು ಅಂದ್ರೆ ಅವು ಕಟ್ಟೆ ತೋರ್ಸ್ಕೊಂಡ್ ಬರ್ತವ
ಹ್ಮ ಗಡಾಯರ ಲಕ ಆಗ ಕಾಲ್ ಜಾರ್ ಬಿದ್ದೆ
ಮತ್ತ್ ನಮ್ಮ್ಯಾಗ ಬರ್ತದ್ರಿ ಎಲ್ಲಾ.
ಹ್ಮ ಹ್ಮ್
ಹ್ಮ್ ಮತ್ತೆ ಮಹಾರಾಷ್ಟ್ರದ ಯಾವ ಪ್ಲೇಸ್ ಚಲೋ ಅವ್ರ
ಹತ್ರ ಹೋದ್ರ ಆಯ್ತ ಏನ್ ಎಲ್ಲಾ ನೋಡಪ್ಪನಿ ಅವ್ರಿಗೆ
ಹ್ಮ್ ಮತ್ತಜಾಪುರ್ ಒಂದು ಹೋಗಾಗಂತ ಮಾಡ್ರೆ
ಸಪ್ಪ ಸ್ವಪ ಹಿಂಗಾ ಬಾಳ ದೇವ್ರ ಎಲ್ಲಾ ಕಡಿಗು ಹೆಸರು ಅದ ಬಿಡ್ರಿ.
ಹ್ಮ್
ಹಾ
ತುಳಸಪುರ ಎಲ್ಲರಿ ಗೊತ್ತದ ಅಂದೆ
ಹ ರೇ ಅಂಬಿ ದೊಡ್ಡದುದದು ಗುಡಿಯದು
ಹ್ಮ್
ಮುಂಬೈದಾಗ ಅದೆಲ್ಲಾ ಅದು ಇಂಡಿಯಾದ ಗೇಟ್ ಅದಲ್ರಿ.
ಹ
ಹಾ
ತುಜಾಪುರ್ ಎಲ್ಲಾ ಕಡೆ ಬಸರ ಮಾಡಂತ
ಹಾ ರೀ
ಮತ್ರಿ
ಅದೇ ಹೋಗಬಕ್ಂತ ಮಾಡಿದರಿ ಪ್ಲಾನ್ ಎಲ್ಲಾ ಹಾಕಿ
ಅದಕ್ಕೆ ನಿಮಗ್ ಕೇಳರಿ ಬರ್ತರ ಎಲ್ಲ ಅಂತ.
ನಾವೆಲ್ಲ ಬರ್ಬೇಕ ಅಂತೇಳಿ ಕೊರ ಒಂದಾಗ ಬೆಳಿ ಗೊತ್ತಾವ ಎಡಿ ಹೊಡಿಬೇಕ್ ಈಗ
ಹೌದ್ರೀ
ಲೇಡಿ ಸಡಿ ಬಂತ
ಹೌದ
ನಿನ್ ಕಡಿ ಹಣ ಮಕ್ಕಳೇ ಇಲ್ಲಿ.
ಕೂಲಿ ಮುನ್ನೂರ ಐ ಮುನ್ನೂ ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ತೋತಾರೆ.
ಹ್ಮ್
ಹ್ಮ್
ಗಾಸ್ ಮಗ ಬರ ಕಸಾಯಲಕ್ ಬರ್ತಾರ ಅವ್ರ ಸಗನೀ ತೆಗ್ಯಲ್ರ್ಲಿ.
ಸರಿ
ಆಯ್ತತ್ ರಿ ಮತ್ ಅಷ್ಟತೇನದ ನನ್ ನಿದ್ದೆ ಹೊಂಟಾದ್ರೆ ಮಕೋತೀನಿ.
ಕುತ್ರಿ
ನಾಳೆಗೆ ಎಷ್ಟನ ಅಚ್ರಿ ನೀವು.
ಕ್ಲಾಸಿಗ್ ಹೋಗ ಅವರೇ
ಹ್ಮ್ ಆಯ್ತು ನೋಡಂಗರೆ
ಇಲ್ರಿ
ಹಾ